ನಮಸ್ಕಾರ. ನಮಸ್ಕಾರ..
ಏನ್ ಮಾಡ್ತಾ ಇದ್ದೀರಾ?
ಏನು ಇಲ್ಲ ಸುಮ್ನೆ ಹಾಗೆ ಕುತ್ಕೊಂಡೊಂಡಿದ್ದೀನಿ. ನಿಮಗ್ ಕರೆ ಮಾಡೋಣ ಅಂತ.
ಹೌದಾ?
ಹೌದು ನೀವೇನ್ ಮಾಡ್ತಾ ಇದ್ರಿ.
ನಾನು ಸುಮ್ನೆ ಕುತ್ಕೊಂಡಿದ್ದೆ.
ಹಾಗೆ
ಊಟ ಮಾಡುದ್ರ?
ಹ್ಮ್
ಊಟ ಮಾಡುದ್ರ ಅಂದೆ?
ಆಯ್ತು ನಿಮ್ದು?
ಹ್ಮ್ ಆಯ್ತು.
ಏನ್ ತಿಂದ್ರಿ?
ನಾನು ಚಪಾತಿ, ಅನ್ನ, ಸಾರು.
ಅೆ
ಹ್ಮ್
ಒಳ್ಳೆ ಕೆಲ್ಸ
ಹ್ಮ್ ಮತ್ತೆ ನನ್ನ ಗೆಳ್ ಇವತ್ತು ನನ್ಗೆ ಕೊಬ್ಬರಿ ಒಬ್ಬಟ್ಟು ತಗೋ ಬಂದಿದ್ರು ಗೊತ್ತಾ.
ಹೌದಾ?
ಹ್ಮ್ ನಾನು ಹೇಳ್ತಾ ಇದ್ದೆ ನಿಮ್ಗೆ ಅದು ತುಂಬಾ ಇಷ್ಟ ಅಂತ
ಹ್ಮ್ ಹೇಗಿತ್ತು?
ಚೆನ್ನಾಗಿತ್ತು. ಆದ್ರೆ ಸಿಹಿ ಜಾಸ್ತಿ ಹಾಕಿದ್ರು ಅವ್ರ ಮನೆಯಲ್ಲಿ.
ಹೌದಾ?
ಹ್ಮ್
ನಿಮಗ್ ಬರುತ್ತಾ ಮಾಡಾಕ್ ಅದು
ಹ್ಮ್ ಮಾಡದ್ ಗೊತ್ತು ಆದ್ರೆ ನಮ್ಮ್ ಮನೇಲಿ ಯಾವತ್ತೂ ಮಾಡಿಲ್ಲ ಅದು. ನಮ್ಮ ಮನೇಲಿ ಬರೀ ಬೇಳೆ ಒಬ್ಬಟ್ಟು ಮಾಡ್ತಾರೆ. ಅದು ಮಾಡಕ್ ಬರುತ್ತೆ
ಹೌದ ರೀ
ಹ್ಮ್
ಬೇಳೆ ಒಬ್ಬಟ್ಟು ತರನೇ ಕೊಬ್ಬರಿ ಒಬ್ಬಟ್ಟು ಮಾಡೋದು ಜಸ್ಟ್ ಒಂದ್ಸರಿ ಮಾಡ್ಬೇಕ ಅಷ್ಟೇನ ಮಾಡಿಲ್ಲ ಹ್ಮ್.
ಹ್ಮ್ ಕಲ್ತಕೋಳಿ ಒಳ್ಳೆ ವಿಷಯ.
ಹ್ಮ್ ಕಲ್ತ್ಕೊಂತೀನಿ.
ಹ್ಮ ನೀನು ಬೆಳಗ್ಗೆ ಯಾವ ಸಮಯಕ್ಕೆ ಎದ್ದೇಳುತ್ತೀಯಾ.
ಹ್ಮ್ ನಾನು ಒಂದು ಏಳ ಗಂಟೆಗ ಎದೊಳ್ತೀನಿ.
ಏಳ ಗಂಟೆಗ ಎದ್ದೇಳ್ತಿರಾ ಎದ್ದು ನಂತರ.
ಎದ್ದು ದಿನನಿತ್ಯದ ಕಾರ್ಯಗಳನ್ನೆಲ್ಲಾ ಮುಗಸಿ.
ಹ್ಮ್.
ಹ್ಮ್ ಆಮೇಲ್ ನಾನು. ಕಾಲೇಜ್ಗ ಹೋಗೋಕ್ಕೆ ತಯಾರಿ ಮಾಡ್ಕೊಂಡು
ಹಾಗೆ ಎಷ್ಟು ಗ ಯಾವ ಸಮಯಕ್ಕೆ ಹೋಗುತ್ತೀರಾ ನಿಮ್ಮ ಕಾಲೇಜಿಗೆ.
ನಾನು ಇಲ್ಲಿ ಒಂದು ಎಂಟು ಇಪ್ಪತ್ತಕ್ ಬಿಡ್ತೀನಿ.
ಹ್ಮ್.
ಎಂಟು ಮೂವತ್ತ ಮೂವತ್ತೈದ್ಂಗಗೆ ಆ ಇರ್ತೀನಿ ನಾನು ಕಾಲೇಜ್ ಹತ್ರಕ್ಕೆ.
ಹತ್ರ ಇದಿಯಾ ನಿಮಗೆ.
ಹ್ಮ್ ಒಂದ ಹತ್ತದ್ನೈದ ನಿಮಿಷ ಅಷ್ಟೇ.
ಹಾಗೆ.
ಹ್ಮ್ ಟ್ರಾಫಿಕ್ ಇದ್ರೆ ಲೇಟ್ ಆಗುತ್ತೆ ಇಲ್ಲ ಅಂದ್ರೆ ಆರಾಮಾಗ ಹೋಗ್ಬೋದು.
ಹೌದು ನಿಮ್ಮ ನೀವು ನಗರದಲ್ಲಿದ್ದೀರಾ ಅಲ್ವಾ ನಗರದ ಜೀವನ ನಿಮ್ಮದು.
ಹೌದು ಹೌದು.
ನಾವು ಹಳ್ಳಿಯಿಂದ ನಗರಕ್ಕ ಬಂದು ಕಾಲೇಜಿಗೆ ಹೋಗಬೇಕು.
ಹಂಗೆ.
ಹ್ಮ್ ಹೌದು ನಾವು ಏನಾದರೂ ಬಸ್ಸಿನಲ್ಲಿ ಹೋದರೆ ನಲ್ವತ್ತು ಇದೊಂದು.
ಹ್ಮ ಒಂದ ಗಂಟೆ ಒಂದೂವರೆ ಗಂಟೆ.
ಹ್ಮ್
ನಮಗೆ ಬಸ್ಸಗಳು ಸಿಕ್ಕಲಿಲ್ಲ ಅಂದರೆ ಎರಡು ಗಂಟೆ ಸಮಯ ಆಗುತ್ತೆ.
ಹಂಗೆ
ಹೌದು
ಹ್ಮ್ ಹ್ಮ್
ಹೌದು
ನೀವು ಅದಕ್ಕೆ ಕಾಲೇಜ್ಗೆ ತುಂಬಾ ಹೋಗಲ್ಲ ಅನ್ಸುತ್ತೆ ಅಲ್ವಾ.
ಹೌದು.
ಹ್ಮ್
ಮತ್ತೆ
ಮತ್ತೆ ಹೇಳಿ. ಇವಾಗಾ ಮುಂದೆ ವರಮಾಲಕ್ಷ್ಮಿ ಹಬ್ಬ ಬರ್ತಾ ಇದೆ.
ಹೌದು
ಹ್ಮ್ ಏನ್ ಗೊತ್ತಾ ಹ್ಮ್ ನನ್ನ ಗೆಳತಿಯರೆಲ್ಲಾ ಪಂಚಮುಖಿ ಆಂಜನೇಯ ಅಂತ ಗೊತ್ತಾ ನಿಮ್ಗೆ.
ಹಾ ಗೊತ್ತು ಹೇಳಿ.
ಅಲ್ಲಗೆ ಹೋಗ್ಬಿಟ್ ಬರ್ಬೇಕು ಈ ಶನಿವಾರ ಅಂತ ಹೇಳ್ತಾ ಇದ್ರು.
ಹ್ಮ್ ನೀವ ಹೋಗ್ತಾ ಇದ್ದೀರಾ.
ಹಾ ನಾನು ಹೋಗ್ಬೇಕ ಅನ್ಕೊತ ಇದ್ದೀನಿ ಯಾವದಕ್ಕೂ ಹೇಳ್ತೀನಿ ಅಂತ ಹೇಳ್ದ.
ಹಾಗೆ
ಹ್ಮ
ಒಳ್ಳೆಯ ವಿಷಯನೇ ಹೋಗಿ ಚೆನ್ನಾಗಿದೆ.
ಹ್ಮ
ನಾನು ಮೂರ ವರ್ಷದಿಂದ ಅನ್ಕೊತಾ ಇದ್ದೀನಿ ಹೋಗಕ ಆಗ್ತಿಲ್ಲ ಹೋಗ್ಬೇಕು.
ನೀವು ಬನ್ನಿ ನಮ್ ಜೊತೆೇನೆ
ಇಲ್ಲ ಇಲ್ಲ ನೀವು ನಿಮ್ಮ ಗೆಳೆಯರು ಗೆಳೆಯತಿಯರೊಂದಿಗೆ ಹೋಗ್ತಾ ಇದ್ದೀರಾ ಹೋಗ ಬನ್ನಿ. ಹ್ಮ ಅಲ್ಲಿ ಏನು
ಅಲ್ಲಿ ಏನಾದ್ರು ಅನ್ ಬೇಡ್ಕೊಂಡಿ ಒಂದು ಕಾಯಿ ಕಟ್ಟಿದ್ರೆ
ಹಾ
ಅದಾದ್ಮೇಲೆ ನಾಲ್ಕ್ ಸರಿ ಹೋಗ್ಬೇಕಂತೆ ಅವಾಗ ನೀವ್ ಅನ್ಕೊಂಡಿರೋದಾಗುತ್ತಂತೆ.
ಹ್ಮ ಹಾಗಿದ್ದರೆ ನೀವ ನಾಲ್ಕ ಸಲ ಹೋಗ್ತೀರಾ.
ಹ್ಮ.
ವಾರ ವಾರಾನೂ ಹೋಗ್ಬಿಡ್ತೀರ.
ಹ ಇವಾಗ ಈ ಶನಿವಾರ ಹೋಗಕಾದ್ರೆ ನಾಲ್ಕ ವಾ ನ ಹೋಗ್ತೀನಿ.
ಹಾಗೆ ಹ್ಮ
ಆ ಕಾಯಿ ಕಟ್ಟದ್ಮೇಲೆ ಹದ್ನಾರ ದಿನ ನಾವು ಹೋಳಿ ಅವೇನು ತಿನ್ಬಾರ್ದಂತೆ.
ಹಾಗೆ
ಮಾಂಸಾಹಾರಿ ತಿನ್ಬಾರ್ದಂತೆ.
ಹ್ಮ ಗೊತ್ತಾಯ್ತು ಗೊತ್ತಾಯ್ತು.
ಅದಕ್ಕೇನೆ ಈ ಶನಿವಾರ ಹೋದ್ರೆ
ಹ್ಮ
ಮತ್ತೆ ಅ ಮುಂದಿನ ಶನಿವಾರ ಭಾನುವಾರ ಕಂಟಿನ್ಯೂಸ್ ಆಗಿ ಹೋಗ್ಬೇಕು.
ಹ್ಮ
ಅದ ಅದ್ರ ಮುಂದಿನ ವಾರ ಶನಿವಾರ ಹೋಗ್ಬೇಕು. ಹಂಗೆ ನಾಲ್ಕ ವಾರ ಮುಗಸ್ಬಿಡ್ಬೇಕು ಅಂದ್ರೆ ನೀನು ಒಂದ ವಾರಕ್ಕ ಒಂದ್ಸರಿ ಹೋಗ್ಬೇಂತ ಇಲ್ಲ. ಆ ಶನಿವಾರ ಭಾನುವಾರನು ಹೋಗ್ಬೋದು ಯಾಕಂದ್ರೆ ನಮ್ಗೆ ಅವಾಗೆ ಖಾಲಿ ಇರುತ್ತಲ್ವಾ.
ಹ್ಮ ಪ್ರತಿ ಶನಿವಾರ ಹೋಗಿ ನೀವು ಪ್ರತಿ ಶನಿವಾರನ
ಅದೇ
ಹ್ಮ ಅಲ್ಲಿಗೆ ಸೌಕರ್ಯ ಇದೆಯಾ ಹೋಗಲು
ಆ ಚೈತನ್ಯ ಕೇಳಿದ್ದೀನಿ ಅವಳು ಹೇಳ್ತಾಳಂತೆ.
ಹ್ಮ
ಅ ಅವ್ಳು ಅವ ಅವ್ರ ಕೊಠಡಿಯ ಅಕ್ಕ ಜೊತೆ ಒಂದ್ಸರಿ ಹೋಗ ಹೋಗಿದ್ರಂತೆ.
ಹ್ಮ ಸುಲಭವಂತ
ಹ ಸುಲಭ ಅಂತೆ
ಹ್ಮ
ಅದಕ್ಕೆ ಹೋಗೋಣ ಸಹನ ಅಂತ ಹೇಳ್ತಾ ಇದ್ರು.
ಹ್ಮ ಮತ್ತೆ ಹೋಗ್ಬಿಟ್ಟ ಬನ್ನಿ ನೀವು ಪ್ರತಿ ವಾರಾನೂ ನಿಮ್ಮಂದ ನಿಮ್ಮ ಗೆಳತಿಯ ಗೆಳ ವಿಯನ್ನ ಅದೇ ಹೇಳದ್ರಲ್ಲ ನಿಮ್ಮ ಗೆಳತಿ ಒಬ್ಳಿದ್ದಾರೆ ಅಂತ.
ಹ್ಮ
ಪ್ರತಿವಾರ ಅವ್ರನ್ನ ಕರ್ಕೊಂಡ ಹೋಗಿ ಅವ್ರೊಂದಿಗೆ ಹೋಗ್ಬಿಟ್ಟು ಬನ್ನಿ.
ಹ್ಮ ಹಾ ಸರಿ.
ಹಾ
ಹ್ಮ
ಮತ್ತೆ.
ಮತ್ತೆ ಹೇಳಿ ಏನಾದ್ರು.
ಏನು ಇಲ್ಲ ಹಾಗಿದ್ದರೆ ನಾನು ಹೋಗ್ಬೇಕು ಅಂತ ಅನ್ಕೊಂಡಿದೀನಿ. ಒಂದ್ ನಾಲಕ್ ವಾರ.
ಮತ್ತೆ ಯಾವಾಗಾದ್ರು ಹೋಗೋಣ ನಾವು.
ಹಾಗೆ.
ಹ್ಮ.
ನಾನು ಗಾಡಿಯಲ್ಲಿ ಹೋಗ್ತೀವಿ ಬಿಡಿ ಗಾಡಿ ಇಲ್ಲ ಅ ಅಂದ್ರೆ ನನ್ನ ಕಾರಿನಲ್ಲಿ ಹೋಗುತ್ತೇನೆ ಬಂದ ಮೇಲೆ
ಹಂಗೆ.
ಹೌದು.
ಅವಾಗ ನನ್ನು ಕರಿತೀರಾ ಇಲ್ವಾ.
ಇಲ್ಲ ಇಲ್ಲ ನಿಮ್ಗ ಕರೀತೀನಿ.
ಹ್ಮ್.
ನಿಮ್ಗ್ ಗೊತ್ತಿರುತ್ತಲ್ಲಾ ನೀವ್ ಕರ್ಕೊಂಡ್ ಹೋಗ್ತಿರ ನಗ್ ಗೊತ್ತಿಲ್ಲ ಅಷ್ಟೊಂದು.
ಹ್ಮ ಸರಿ.
ಹ್ಮ ಮತ್ತೆ ಇವತ್ ಬೆಳಿಗ್ಗೆ ಏನ್ ತಿಂದ್ರಿ ನಾಸ್ಟಾ.
ಇವತ್ ಬೆಳಗ್ಗೆನಾ ಇವತ್ ಬೆಳಗ್ಗೆ ಅನ್ನ ಸಾಂಬಾರ ತಿಂದೆ. ಉಪ್ಪಿಟ್ಟು ಖಾಲಿಯಾಗ ಹೋಗ್ಬಿಟ್ಟಿ
ಉಪ್ಪಿಟ್ಟಾ.
ಹ್ಮ.
ಹಾಗೆ ತಿಂದು ಕಾಲೇಜಿಗೆ ಹೋದ್ರ.
ಹ್ಮ ಕಾಲೇಜ್ಗೆ ಹೋಗಿ ಎರಡೆ ಆ ಇದ್ದು ಬಂದೆ.
ಹ್ಮ.
ಹ್
ಹಾಗೆ ಎರಡು ಗಂಟೆಯ ಸಮಯ ಇದ್ದು ಬಂದಾ.
ಹಾ ಇವತ್ತುನು ಕಲೀತಿರುವುದರಲ್ಲಿ.
ಹ್ಮ.
ಮೂರು ಪಾಠವನ್ನು ಮುಗಿಸಿದೆ.
ಹಾಗೆ ಸುಲ್ಭ ಇದ್ಯಾ ಇಲ್ಲ ಸ್ವಲ್ಪ ಕಷ್ಟ ಇದ್ಯಾ.
ಇವಾಗಿರೋ ಮೂರು ಸುಲಭನೆ ಅನ್ಸ್ತು ಆದ್ರೆ ಪಿಕ್ಚರ್ ಅ ಬಿ ಬಾಕಿ ಹೈ.
ಹಾಗೆ.
ಹ್ಮ.
ಹ್ಮ್ ಹ್ಮ್ ನಿದ್ದೇನು ಚೆನ್ನಾಗ್ ಮಾಡಿ ನಿದ್ದೆ ಚೆನ್ನಾಗ್ ಮಾಡಿಲ್ಲ ಅಂದ್ರೆ ಅದು ಆರೋಗ್ಯಕ್ಕೆ ತುಂಬಾ ಒಳ್ಳೇದಲ್ಲ.
ಹೌದು.
ಹ್ಮ್
ನಾನು ಇನ್ಮೇಲೆ ಬೇಗ ಮಲ್ಕೊಂಡು ಬೇಗ ಏದ್ದೋಳೋಕೆ. ಯೋಚಿಸ್ತೀನಿ ಆದ್ರೆ ಬೆಳಗ್ಗೆ ಎದೋಳಕೆ ಆಗಲ್ಲ.
ಎದ್ದುಳಬೇಕು ಎರಡು ದಿನ ಅದನ್ನ ನೀವು ನಾನು ಹೇಳ್ತೀನಲ್ಲ ಇಪ್ಪತ್ತೊಂದು ದಿನ ಇಪ್ಪ ಮತ್ತೊಂದು ದಿನದಲ್ಲಿ ನೀವು ಒಂದು ದಿನ ಏನಾದರೂ ಇಪ್ಪತ್ತು ದಿನ ಮಾಡಿದೀರಾ. ಇಪ್ಪತ್ತೊನ್ನೇ ದಿನ ಏನಾದ್ರ ನೀ ತಪ್ಪ ಮಾಡಿದ್ರೆ ಎದೋಳಿಲ್ಲ ಅಂದ್ರೆ ಮತ್ತೆ ಇಪ್ಪತ್ತೊಂದ ದಿನ ಮತ್ತೆ ಒಂದೇ ದಿನಿನ ಶುರು ಮಾಡಿ.
ಹಂಗೆ
ನಾನ ಹಂಗೆ ಮಾಡದು.
ನಾನ ನಾಳೆ ಬೇಗ ಇದ್ದೋಳೋಣ ಅಂತ ಯೋಚನೆ ಮಾಡಿ ಮಲ್ಕೊಂತ ಇದ್ನಾ. ಇವಾಗ ತಡವಾಯ್ತು ಇಷ್ಟು ತಡವಾಗಿವಾಗಿ ಮಲ್ಕೊಂಡ್ರೆ ಬೇಗ ಎದ್ದಳಕ್ ಆಗೋದೇ ಇಲ್ಲ.
ಹೌದು.
ಹ್ಮ
ನೀರು ಚೆನ್ನಾಗ ಕುಡಿರೀ.
ಹ್ಮ
ಹಾ
ನೀರು ತುಂಬಾ ಕುಡಿತಾ ಇದ್ದೀನ ಆದ್ರೂ ಬಾಯಿಯೊಳಗೆಲ್ಲ ಗುಳ್ಳೆ ಗುಳ್ಳೆ ಆಗೈತೆ.
ಹೌದಾ.
ಹ್ಮ
ಬಿಡಿ ಅದು ಹೋಗುತ್ತೆ.
ಹ್ಮ.
ಸ್ವಲ್ಪ ದಿನ ಇರುತ್ತೆ ನಂತರ ಅದು ಹೋಗುತ್ತೆ.
ಹ್ಮ
ಹ್ಮ
ಮತ್ತೆ
ಹಾಗಿದ್ದರೆ ನಿಮ್ಮೆಲ್ಲಾ ಕೆಲಸವನ್ನು ಸುಲಭವಾಗಿ ಮಾಡ್ತಾ ಇದ್ದೀರಾ ಇವಾಗ ಸುಲಭವಾಗಿ ಇದೆ ನಡೀತಾ ಇದೆ. ನಿಮ್ಮ ಕೆಲಸ ಕೇಳಿಸ್ತಿಲ್ವಾ.
ಹ್ಮ ಸಲಭವಾಗ ನಡೀತಾ ಇದೆ.
ಹಾ ನಡೀತಾ ಇದ್ಯಾ. ಹಾಗೆ
ಕೇಳಿಸ್ತಿದೆ ನಿಮಗ ಕೇಳಿಸ್ತಿದೆೇನಾ.
ಮತ್ತೆ
ಹ್ಮ
ಹೇಳಿ ಏನಾದ್ರು.
ಹ್ಮ ಹೇಳ್ಬೇಕು.
ಏನಿಲ್ಲಾ ನಿಮ್ಮೊಂದಿಗೆ ಮಾತನಾಡಿ ನನಗೆ ತುಂಬಾ ಸಂತೋಷವಾಯ್ತು.
ನಂಗು ಕೂಡ ತುಂಬಾ ಸಂತೋಷ ಆಯ್ತು.
ಮತ್ತೆ ನಿಮ್ಮ ಈ ಮೌಲ್ಯವಾದ ಸಮಯವನ್ನು ಕೊಟ್ಟು
ಹ್ಮ
ನಮ್ಮೊಂದಿಗೆ ನಿಮ್ಮ ಈ ದಿನ ಹೇಗಿತ್ತು ಅಂತ ಹಂಚ್ಕೊಂಡಿರುದಕ್ಕೆ
ಹ್ಮ
ತುಂಬಾ ಧನ್ಯವಾದಗಳು.
ನಿಮಗೂ ಕೂಡ ತುಂಬಾ ಧನ್ಯವಾದಗಳು.
ಮತ್ತೆ ಮುಂದಿನ ಕರೆಯಲ್ಲಿ ಸಿಗೋಣ.
ಹಾ ಸರಿ ಸಿಗೋಣ.